ಹಾ ಹೇಳಿ
ಹೆಂಗದ ಮಳೆ ಬೆಳೆ ನಿಮ್ಮ್ ಕಡೆ
ಬರೆ ಬಿಸ್ಲು
ಇಲ್ಲೇ ಮಳೆ ಆತಪ ನಿನ್ನೆ
ನಮ್ಮ ಕಡೆ ಎಲ್ಲಿ ಇಲ್ಲಿ ಮಳೆ ಇರಲ್ಲ ಇಲ್ಲಿ ಉತ್ತರ ಕನ್ನಡ ಭಾಗದ ಬಿಸಿಲ ನೋಡ್ಬೇಕು ಮಳೆ ಆಯ ಹೌದ ಬರೋದಿಲ್ಲ
ಹೌದಾ ನಾನು ಇಲ್ಲಿ ನಾ ಇಲ್ಲಿ ಓಡಾಡೆ ಇಲ್ಲಿ ನಾನ್ ನಿನ್ನೆ ಹಾ ಉದ್ಯೋಗಕ್ಕೋಸ್ಕರ ಅದು ಇದು ಅಂತ ಹೂ ಊರೆಲ್ಲ ಸುತ್ತಾಡಕ ಬಂದ ಬೆಳಿಗ್ಗೆ ಬ ಬೇಗ ಹೋದೆ ಓ ನಾನು ನಾನು ಹೋಗಕ ಇಷ್ಟ ಇದಿಲ್ಲ
ಹಾ
ಅವ್ರ ಇದ್ರ ಬಾ ಬಾ ಬಾ ಅಂತ ಅವ್ರ ಅವರು ಅವ್ರ ಆ ಅದ್ರ ಬಗ್ಗೆ ತಿಳ್ಕೊಂಡು ಬರಣ ಅಂತ್ ಹೋಗಿದ್ರು ಹಂಗೆ ನಾನ್ ಹೋಗುದ್ರ ನಂಗೆ ಎಲ್ ನಂಗೆ ಸಹಾಯ ಆತಂತ ಹೇಳಿ
ಹ್ಮ್
ಹಾಗೆ ಹೋಗ್ ಬಂದೆ ಹೋಗ್ಬರ್ತಾರೆ ಹೋಗ್ತಾರೆ ಇ ಏ ಹ್ಮ್ ಸುಮ್ನೆ ಹೋಗದ ರೀ ಇದು ಮೆಟ್ರೋ ಎಲ್ಲ ಡಿ ಹೋಗದಾಗೀಗ ಮಹಿ ಹೈರಾಣ
ಹೌದು
ಸುಮ್ಮನೆ ಕುಂತ್ರೂ ಏನಾಗಲ್ಲ ಸ ಹಬ್ಬ ಇದು ಪ್ರವಾಸ ಮಾಡದ ಇರ್ತಲ್ಲ ಮೈಯೆಲ್ಲಾ ಇದೇಗಬಡುತ್ತಾ ಅಲ್ಲಿಂದ ಹೋಗಿ ಜಯನಗರ ಹಿ ಜಯನಗರದಿಂದ ಜಯನಗರದಲ್ಲಿ ಆಹ ಹಾ ಯಾಕಂದ್ರೆ ಸ್ವಲ್ಪ ಆ ಬೇರೆ ಬೇರೆ ಜನ ಇದ್ದಾರ ಅಂತೇಳಿ ಸ್ವಲ್ಪ ಹೊರ್ಗ ಕೂಡ್ಸಿದ್ರು ಸ್ವಲ್ಪ ಅಡ್ ಅಡ್ಕ್ಯಾಂಡ್ ಬಂದು ಚಾ ಕುಡುದು ಚಾ ಗೀ ಕುಡ್ದ್ ಬಂದ್ ಬಂದ್ಬಿಡ್ರಿ ಅಂದ್ರ ಆ ಚಾಗೆ ಕುಡ್ದ್ ಬಂದು ಮತ್ತೆ ಬಂದು ಮತ್ತೆ ಇದು ಹ ಮತ್ತೆ ಬೇಟದ್ವಿ ಹ ಅವ್ರು ಹಿಂಗ್ ಹೇಳಿದ್ರು ಆ ಈವ್ನಿಂಗ್ ಕಡೆ ಯಾರನ ಇದ್ರ ಅ ಸೇರ್ಸ್ಬೋದು ನೀವು ಸೇಸ್ಬೋದು ಅಂತ ಹೊರ್ಗಡೆ ಬೋರ್ಡ್ ಮಾತ್ರ ಹ ಅಂದ್ರೆ ಅದು ಬೋರ್ಡ್ ಅವರು ಅವರು ಮಾಡದೆಲ್ಲ ಇಂತ ಕೆಲ್ಸ ಮಾಡ್ತಾರಲ್ಲ ಹೊರಗಡೆ ಬೋರ್ಡ್ ಇಲ್ಲ.
ಬೋಡ ಎಲ್ಲ ಹಾ ಒಳಗಡೆ
ಹಾ ಅವ್ರ ಏಂತರು ಕೆಲ್ಸ ಮಾಡಕ ನಮ್ಗೆ ಯಾವತ್ತು ನಿಮ್ಗೆ ಒಂದ್ ವರ್ಷ ಕೆಲ್ಸ ಕೊಡ್ಸ್ತೀವಿ ಹೆಂಗೆ ಒಂದ್ ವರ್ಷ ಕೆಲ್ಸ ಕೊಡ್ತವಿ ಎಪ್ಪತ್ತ ಐದ್ ಸಾವಿರ ಕೊಡು ಒಂದುವರ್ ಲಕ್ಷ ಕೊಡು ಅಂದ್ರ
ಹ್ಮ
ಹಾಂ ಅವ್ರ ಕೊಡದೆ ಮೂರ್ ಲಕ್ಷ ಕೆಲ್ಸ ಅದ್ರಾಗ ಅರ್ಧ ಅರ್ಧ ಕೊಡಂತಾರ
ಅವ್ರ್ದೇ ಯಾರಿಗೆ ಹೋಗ್ಬರ್ತದೆ
ಹಾ ಹ ಆಮೇಲೆ ಅದ್ನ ಫಸ್ಟ್ ಫಸ್ಟ್ಗೆ ಈಸ್ೊಂಡ್ಬಡ್ತಾರಂತ ಫಸ್ಟ್ಗೆ ಆ ಕೆಲ್ಸ ಕೊಟ್ಟ್ಮೇಲೆ ಒಂದ್ಸಲ ಎಪ್ಪತ್ತೈದು ಕೊಡ್ಬೇಕಂತ ಆಮೇಲೆ ಎರಡ್ ತಿಂಗಳ ಬಿಟ್ಟ ಮಂದ ಕೆಲಸ ಕೊಟ್ಟ ಮೇಲೆ ಎಪ್ಪತ್ತೈದು ಕೊಡ್ಬೇಕಂತ ಆಮೇ ಕೆಲ್ಸ ಕೊಟ್ಟನು ಬ ನೀ ಬ್ಯಾಡ ಚೆನ್ನಾಗಿಲ್ಲ ಅಂತ ಹೇಳಿದ್ರ ಏನ್ ಮಾಡ್ಬೇಕ ಹೇಳ
ಹ ಹ
ಹಾ ಹಂಗತ್ ಕೆಲ್ಸ ಮತ್ತೆ ಅಲ್ಲಿಂದ ಹೋದೆ ಅಲ್ಲಿಂದ ಹೋಗಿ ನಮ ಗೆಳಯನ್ ರೂಮ್ಗೆ ಹೋದ್ವಿ ಅಲ್ಲಿಂದ್ ಹೋಗಿ ಸ್ವಲ್ಪ ಮಾತಾಡ್ಕೊಂಡ ಹಗ ಹಿಂಗ ಆಯ್ತು ಅವರು ಅವ್ರ ಎಲ್ಲಲ್ಲೋ ಕೋಚಿಂಗ ಇದು ಸ್ಟಡಿ ಸ್ಟಡಿ ಅಭ್ಯಾಸ ಮಾಡಕಲ್ಲ ಎಲ್ಲ ಹೆಚ್ಚಾರ ತಿಳ್ಕೊಂಡ್ ಬಂದ್ವಿ ಒಂದ ಅವ್ರ ರೂಮ್ ಅಲ್ಲೇ ಮಲ್ಗ ಮಲ್ಗಎರಬೇಕಾದ್ರ ನಾ ಕೇಳಿದ ಹಂಗೆ ಅದು ಕನ್ನಡ್ಕ ಬಿಟ್ಟು ಹೋಗ್ಬಿಟ್ಟೆ ನಂದ ಹ ಅದೇ ಅಲ್ಲಿ ಬರುವಾಗ ನೆಪತ್ ನಂಗೆ ಬಸ್ ಹತ್ತಿದ್ಮೇಲೆ ನೆಂಪತ್ ಬಸ್ ಹತ್ತಿದ್ಮೇಲೆ ನೆಪತ್ತು ಅವನಂದ ನಾಾನಂದೇವ ಬಿಟ್ಟು ಬಂದ್ಬಿಟ್ಟೆ ಅಂತ ಅವನು ನಾಳೆ ತಂದುಕಡಂತಗಂದ ಹಾ ಇಲ್ಲ ನಾಳೆ ಹೋತಾನ.
ಆಯತ್ ಯಾರಾದರು ಇದ್ರೆ ಅವ್ರಿಗ್ ಕೇಳ್ಬೇಕಲ್ಲ?
ಸೀನಿಯರ್ಸ್ಗು ಅವರು ಹಂಗ ಇದಾರ ಅವರು ಹಿರಿಯರು ಉಡಂಗೆ ಮತ್ತೇನಿಲ್ಲ ನಾವ್ ಹುಡ್ಕೊಂಬೇಕ್ ಇವಾಗ
ಡ ತಂದಂಗಾಯ್ತು
ಹಂಗೆ ಯಾರ್ ಜಾಗಗ್ತದಿನಿ ಹೆಂಗ ನೋ ನೋಡಿ ನಿಂದ ಕೆಲ್ಸ
ನಮ್ಮ ಕೆಲಸ ಅನ್ನೋಕ್ಕೇನು ಇಲ್ಲ ಗೌರ್ಮೆಂಟ್ ಇದು ಆದ್ರೆ ಆಗೋದೇ ಇಲ್ಲ ಅಂತಂದರೆ ಅಲ್ಲೇ ಹೊಲ ಹೊಲದಲ್ಲೇ ಕೆಲಸ ಮಾಡೋದು ಅದ್ರ ಬಟ್ಟ ಮತ್ತೇಏನಾದರು ಇಂಟ್ರೆಸ್ಟ್ ಇಲ್ಲ ಯಾವ್ದ್ ಮಾಡ್ಬೇಕು ತಂದು ಇದೇ ಮಾಡ್ಬೇಕಂತೇನಿಲ್ಲ
ಹಾ ಹೌದು ಮತ್ತೆ ನಿಮ್ದ ಹತ್ರ ಇರದು ಪ್ರವಾಸ ಸ್ಥಳ ಯಾವ್ ಯಾವದುದು
ನಮ್ ಕಡೆ ಬಿಜಾಪುರ್ ಗೋಲ್ ಗುಂಬಜ್ ಗಲ್ಕ ಪ ಭಾರಾ ಕಾಮಾವಲ್ಲ ಹ ಮತ್ತೆ ಇನೊಂದು ಅ ದಕ್ಷಿಣ ಭಾರತ್ ದಕ್ಷಿಣ ಕರ್ನಾಟಕದ ಭಾರತದ ತಾಜ್ಮಹಲ್
ಹಾ ಗೋಲ್ ಗುಂಬಜ್ ಎದಕ್ಕೆ ಫೇಮಸ್
ಗೋಲ್ ಗುಂಬಜ್ ಅದು ಒಂದು ಒಂದ್ಸಲ ಮಾತಾಡಿದ್ರೆ ಏಳು ಬಾರಿ ಮೊದಲು ಒಂಬತ್ತು ಬಾರಿ ವಾಪಸ್ಸುಪ್ಪಿಸುದ್ದನಲ್ಲಿ ಕೇಳ್ತಾ ಇತ್ತು ಏನ್ ಮಾತಾ ಒಂದ್ಸಲ ಮಾತಾಡಿದ್ರೆ ಅದು ಒಂಬತ್ತು ಬಾರಿ ಕೇಳ್ತಿತ್ತು ಈಗೆಲ್ಲಾ ಜನ ದುರುಪಯೋಗ ಅಂದರೆ ಮ್ಯಾಗ ಮ್ಯಾಗ ಮಾತಾಡಿ ಏನಾಗುತ್ತೆ ಅ ಅ ಈ ಸತಿ ಏಳು ಬಾರಿ ಕೇಳುತ್ತೆ
ಹಾ
ಹ ಜನ ಈ ಸಾಲಿನಿಂದ ಬಾಳ ಜನ ಇರ್ತಾರೆ ಬೇರೆ ಕಡೆ ಸ್ಟೇಟ್ ಇಂದ ಎಲ್ಲಾ ಕಡೆ ಇಂತ ಬಾಳ ಜನ ಅರೆ ಭಾಳ ಜನ ಬರ್ತಾರೆ ನೋಡೋದಕ್ಕೆ
ಹೌದೌದು ಜನ ಜೊತೆಗೆ ಜಾಸ್ತಿ ಅಲ್ಲಿ ಅದ್ ಆಗ್ಬಿಡುತ್ತೆ ಎಲ್ಲಾ ಕ್ಲೀನ್ ಇದು ಚ್ಚರಲ್ಲ ತಿನ್ನೋದು ಹೂಗಳೋದು ಎಲ್ಲಾ ಮಾಡ್ಬಡ್ತಾವಲ್ಲ
ಹಲ್ಲ ಇಲ್ಲ ಸಾಲಸ ಕ್ಲನ್ ಸ್ವಚಲ್ಲ ಸ್ವಚಲ ಅದನ್ನು ಹಾಳೆ ಮಾಡಕ್ ಬಿಟ್ಟಿಲ್ಲ ಎಲ್ಲ ಕಡೆ ಸಿಬ್ಬಂದಿಗಳು ಇದಾರ ಚ ಚೆನ್ನಾಗಿಟ್ಟಿದ್ದಾರೆ
ಹೌದಾ
ಅದನ್ ಬಿಟ್ರೆ ಶಿವಗಿರಿ ಶಿವಗಿರಿ ಅಂತ ಶಿವನ್ ಶ ಕರ್ನಾಟಕದ ಅತಿ ದೊಡ್ಡ ಮೂರ್ತಿ ಇದೆ ಶಿವನದ
ಹಾ
ಅದುನ್ ಬಿಟ್ರೆ ಬಸವನ್ ಬಾಗೆೇವಾಡಿ ಬಸವಣ್ಣ ರೊಟ್ಟಿಸ್ತಳ ಅವು ದೇವಾಲಯ ಇದೆ
ಹ್ಮ್
ಹೀಗೆ ಇನ್ನುೂ ಬಾಳ ಇವೆ
ಪ್ರಸ್ತ ಆಗದ ಹಾ ಹಾ ಹ ಆಲಮತ್ತೆ ಡ್ಯಾಮ್ ಹಾ ಅಣೆಕಟ್ಟು
ಗಾರ್ಡನ್ಸು, ವಾಟ್ರು ಪಾರ್ಕ್ಸು
ಹೌದು
ಇತ್ತೀಚ್ಗೆ ವಾಟರ್ ಪಾರ್ಕು ನಿರ್ಮಾಣ
ಹಾ ಹೌದು ಜ ಜಲ ಪಲ್ಕ ಎಲ್ಲ ಮಾಡಿರ್ತಾರ
ಗಾರ್ಡನ್ಸ್ ನೋಡ್ಲಿಕ್ಕೆ ಒಂದಐ್ತ ಗಾರ್ಡನ್ ಮೇಗೆ ಕಾರರಜ ಬೇಕ್ ಕದವನ್ಶಿಲೆ ಮತ್ತದು ನೈಟ್ ಇದು ಹು ಮ್ಯೂಸಿಕಲ್ ಕಾರಂಜಿ ಇದೆ.
ಮತ್ತೆ ಏನ್ ಮಾಡಿರಿ, ಮತ್ತೆ ಏನ್ ಕೆಲ್ಸ ಇವಾಗ?
ಈಗ ಏನು ಕೆಲಸ ಇಲ್ಲ, ವಲ್ದಲ್ಲಿ ಏನಿಲ್ಲ ಸುಮ್ನೆ ಬೋರ್ ಹಾಕಿದ್ದೆ ವಲ್ದಾಗ. ಈ ವರ್ಷ ಸುಮ್ನೆ ನಿ ಬಾನಚ್ಚಿದರ
ನಿಮ್ಮಣ್ಣಸರ, ಅಂದ್ರೆ ನಿಮ್ಮನೆ ಎಷ್ಟ ವರ್ಕ್ ಬರುತ್ತೆ
ಅದು ಎರಡು ವರ್ಷ ಅಂತ ಹೇಳಿದ್ದಾರೆ, ಮೂರು ವರ್ಷ ಅಂತ ಹೇಳಿದ್ದಾರೆ ಅದು ಸಣ್ಣದ ಸಸ್ಯ ಲಕ್ಷಿ ಹಚ್ಚಿದ್ರೆ ಐದರಿಂದ ಆರು ವರ್ಷ ಬೇಕು ಅದು ಅದು ಗಿಡ ಒಂದ್ ವರ್ಷ, ಎರಡ್ ವರ್ಷ ಮೂರು ವರ್ಷ ಅವರೇ ಬೆಳದಿದ್ದು ಕೊಟ್ರೆ, ಎರ್ಡರಿಂದ ಮೂರು ವರ್ಷ ಅಂತೇಳ್ಯಾರ
ಹಾ ನಿನ್ ಅದು ಎರ್ಡು ವರ್ಷದ್ ಗಿಡ ಇದು ಅನ್ನ ಅನ್ನಷ್ಟ ಹತ್ರ ಐತೆ ಎರಡು ವರ್ಷದ ಗಿಡ ಅಂತ
ಎರಡ್ ವರ್ಷ ಕಡ್ತೊಂಡಚ್ಚಿದ್ರಾ
ಹಾ ಎರಡು ವರ್ಷದ ಹ ಅವರು ಬೆಳ ಎರಡು ವರ್ಷ ಅವರು ಬೆಳೆಸಿರ್ತಾರೆ. ತಾರ
ಹು
ಅದನ್ನ ನಾವು ತಂದು ಹೊಲಲ್ದಲ್ಲಿ ಹಚ್ಚಿತೆ ಎರಡು ವರ್ಷ ಆಗಿದ್ದು ನನ್ನಷ್ಟು ಯತ್ರ ಇದ್ದ ಆ ಗಿಡ
ಒಂದ್ರಕ್ಕೆ ಎಷ್ಟ
ಒಂದ್ ಗಿಡಕ್ಕೆ ನೂರ ಐವತ್ತು ಎರಡ್ ನೂರ ಇಂಗ್ ಇದೆ
ಬಹಳ ಆತು ಎಷ್ಟೇ ಎಷ್ಟದೆ ಒಂದ ಎಕ್ರಿಗೆ ಎಷ್ಟ ಆತು
ಒಂದು ಎಕರೆಕ್ಕೆ ಒೂ ಒನ್ನೂರು ಒನ್ನೂರ ಇಪ್ಪತ್ತು ಈ ಥರ ಬಿಳುತ್ತೆ
ಹಾ ಹಾ
ಅಂದ ಕ್ಯಾಕ್ ಆ ನೂರು ನೂರ ಮೂವತ್ ನೂರ ಮೂವತ್ ಗಿಡ ಕುಂದ್ರಿಸಿದಿವಿಯ್.
ನೂರ ಮೂವತ್ತಕ ಹಲೆ ಬಂತು ಹತ್ತು ಸಾವಿರ.
ಹ ನೂರ ಮೂವತ್ತು ಗಿಡ ಹ್ಮ ನೂರ ಮೂವತ್ತು ಗಿಡ ಅದಕ್ಕೆ ಮತ್ತೆ ವಾಪಸ್ ಡ್ರಿಪ್ ಮಾಡೋದು ನೀರನ ಹನಿ ನೀರ್ ಹನಿ ನೀರಾವರಿ ಮಾಡೋದು.
ಇದು ಪ್ಲಾಸ್ಟಿಕ್ ಈಗ ಪ್ಲಾಸ್ಟಿಕ್ ಹಾಳೆ ಆಗ್ತಾರಲ್ಲ
ಇಲ್ಲ ಇಲ್ಲ ಆತರ ಇಲ್ಲ.
ಅಂದ್ರೆ ಅದ ಹಾಕಿದ್ರೆ ಕಸ ಬೆಳೆಯೆಲ್ಲಾ.
ಆ ಇದುದ ಗಿಡ ಸನಿ ಸನಿ ಹಚ್ಚಂಗಿಲ್ಲದ.
ಹ ಇಪ್ಪತ್ತ್ ಫೂಟ್ ಅಲ್ಲ ಅಂದ್ರೆ ಅದ್ ಸುತ್ತರ್ದ ಸುತ್ತರ್ದ್ ಅ ಹಾಕಿದ್ರ ಕೆಳಗಡೆ ಕೆಸ ಬೆಳಯೆಲ್ಲ ಅಂತಾ.
ಹ ಇಲ್ಲ ಏನ್ ಕಸ ಜಾಸ್ತಿ ಬೆಳೆಯೋದಿಲ್ಲ ನೀರು ಹಕೋದ್ರೆ ಸ್ವಲ್ಪ ಗೊತ್ತಿದೆ ಅಲ್ಲಾ.
ಹಾ ಹಾ.
ನೀರ್ ಅದು ಡ್ರಿಫ್ ಅಷ್ಟ್ ಹನಿ ನೀರಾವ ಮಾಡಿದ್ರೆ ನೀರ್ ಅಷ್ಟ್ ಕಸ ಬೆಳೆಯೋದಿಲ್ಲಾ.
ಹಾ ಹಾ ನೀರ್ ಇದೆ
ಹ್ಮ ನೀರ್ ಇದೆ ಆ ಎರಡು ಇಂಚು ನೀರ್ ಇದೆ
ಹೌದು ಒಳ್ಳೆದತ ಒಳ್ಳೆದ
ಹ್ಮ್ ಅ ಸುತ್ತ ಮತ್ತೆ ಹ್ಮ್ ಹ್ಮ್ ಸ್ವ ಅದ ಸ್ವತ ತೆಂಗಿನ ಗಿಡ ಆತದು ಅನ್ನ ಆಯಿತು ಒಂದೇ ಸುಮ್ಮ್ನೆ ಸಣ್ಣ ತೋಟ ಮಾಡ್ಕೊ ತಗೋದು
ಅದೇ ಮಾಡಕ್ ಈಗ ಮತ್ತೆ ಏನಿಲ್ಲ
ಹಂಗೆ ಅನ್ಸತ್ತೆ ಅದು ಲಾಸ್ಟಿಕ್ ಕೈ ಕೊಟ್ಟರೆ ನ ಕಾಲದು ಅತ್ ಅದಕ್ಕೆ ಬೇರೆ ಉದ್ಯೋಗ ಮಾಡ್ತಿರ್ಬೇಕು ಅದನ್ನು ಮಾಡ್ತಿರ್ಬೇಕು ಒಂದ್ ಒಂದದನ್ನು ಕತ್ರಯಲಾಗ ಹ
ಹಾ ಹಾ
ಎಲ್ಲ ಎಲ್ಲ ಗ್ ತರ ಮಾಡ್ತಾ ಇದ್ರಾರೆ ಅ ಏನೋ ಉಳಿದ್ದೆ ಒಂದದ ಮೇ ನಂಬಿಕೆಕೊಂಡ್ ಕುೂುದ್ರೆ ಏ ಲಾಸ್ ಆದ್ರೆ ಮುಗಿತು
ಹೌದು ಮನೇೆಯಲ್ಲಿಲ್ಲ ಹಾ ಮನೇಲಿ ಎಲ್ಲ ಆರಾಮಲ್ಲ
ಹಾ ಆರಾಮಿತ ನಿಮ್ಗ್
ಹಾ ಆರಾಮ್ ಅದಾರಪ್ಪ ಹ್ಮ್ ಮತ್ತೆ ಈ ಊಟ್ ಊಟ ಲೇಟ್ ಲೇಟ್ ಅಂದಲ್ಲ
ಹಾ ಊಟ ಏನು ಇನ್ನ ಇಲ್ಲಿನ್ನೊಂದ್ರುತ್ತ ಅ ಸ್ಲೇಟ್ ದಿನ ಅಡುಗೆ ಮಾಡ್ಕೊಳ್ಬೇಕ ಬಾಳಗ್ಗೆ ಲೇಟಾಗಿ ಮಾಡಿರ್ತೀನಿಲ್ಲ ಹ ಈಗ ಜಲ್ದಿ ಇಲ್ಲ ಹಸು ಆಗೋುದಿಲ್ಲ ಅದು ಮಾಡ್ಕೊ ಇಸ್ ಅದು ಒಬ್ಬಿನಯ ಮಾಡ್ೊಬೇಕಲ್ಲ ಬ ಬ್ಯಾಸರಗತ್ತೆ ಆ ಅವನು ಬ ಕ್ರತೋಗ ಇನ್ನ
ಹ ಹಬ್ಬಕ್ ಬಕ್ರೀದ್ ಹಬ್ಬಕ್ಕೆ ಹಣ ಹ ಬಕ್ರೀದ್ ಹಬ್ಬದ ಬಿರಿಯಾನಿ ತಂದಕೊಟ್ಟಿಲ್ಲ
ಏ ಅವನೇ ನನ್ಗೆ ಊರಿಗೆ ಮಾತ್ರ ನಾನೇ ಹೋಗಿಲ್ಲ
ಹಾ ಹಾ ಏನ್ ಸವೇರ್ತ ಬರತ್ನಗ
ಹ ತರ್ತಾನೆ ಹಾಗೆ ಇನ್ನಲ್ಲ ನನ್ಸ ನ ದರ ಮಾಡ್ಸೊಂಡ್ ಬರ್ತ್ ಹ
ಹ ಏನೋ ಅವ್ ಕಡೆಸರು ಕುುಂಬಾ ಏನೋ
ಏ ಸ್ವಲ್ಪ ಚೆನ್ನಾಗಿ ಆರು ಮನೆಗೆ ಹೋಗಿದ ಾಲಿಯುಡೆ ಸೊರ್ಗೊ ಬಾಯಿ ದಿನ ಮನಸಲ ಅಂದೆ ಸ್ಪೆಷಲ್ ಆಾಗಿ ಮಾಡ್ಕೊಟ್ಟಿದ್ರುವತ್
ಹ್ಮ್ ಆಯ್ತು ತುಂಬಾ ಮಾತಾಡಿದ್ವಿ ಅಂದ್ರೆ ಅ